ಏನ್ ಮಾಡ್ತಿದ್ದೀರಾ ಹಲೋ ಕೇಳಿಸತ ಇಲ್ಲ ನೆಟ್ವರ್ಕ್ ಇರೊ ಜಾಗಕ ಬನ್ರಿ
ನೆಟ್ವರ್ಕ್ ಇರೋ ಜಾಗದಲ್ಲಿ ಇದೀವಿ
ಏನ್ ಮಾಡ್ತಾ ಇದ್ದೀರಾ
ಇಲ್ಲೇ ಟಿ ಕುಡಿತಾ ಇದ್ದೀವಿ
ಹೌದಾ ಊಟ
ಊಟ ಆಯ್ತು
ಏನ್ ತಿಂತ ಊಟ ನಮ್ದು ಆಯ್ತು
ಏನ್ ತಿಂದ್ರಿ
ನಾವು ಬಿರಿಯಾನಿ ನೀವು
ದಿನ ಬಿರಿಯಾನಿ ನೇ
ಡೈಲಿ ಬಿರಿಯಾನಿ
ಹಂಗೆ ಹಂಗೆ
ಏನ್ ತಿಂದ್ರಿ ಊಟ ಹಾ
ಮತ್ತೆ ಕಾಲೇಜು ಹೋಗಿದ್ರಾ
ಹ್ಮ್ ಹೋಗ್ ಬಂದ್ವಿ ಹ್ಮ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ
ಹೌದಾ
ಹ್ಮ್ ಒಂದು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಇವತ್ತು
ಯಾಕೆ
ಸುಮ್ನೆ ಹಂಗೆ
ಹ
ದಿನ ಅದೇ ಕ್ಲಾಸೂ ಅದೇ ಬೋರಿಂಗು ಅದೇ ಟೀಚರ್ಸು ಅದೇ ಜನ ಹೊರ್ಗಿನ ಪ್ರಪಂಚ ನೋಡ್ಬೇಕಂತ ಇವತ್ತು ಹಂಗೆ ಸುಮ್ಮನೆ ತಿರುಗಾಡ್ತಾ ಇದ್ದೀ
ಹೌದಾ ಸರಿ ಸರಿ ಜಾಲಿ
ನೀವು ಕಾಲೇಜು
ನಾವು ಕಾಲೇಜ್ಗೆ ಹೋಗಿದ್ರೆ
ಹ್ಮ
ನ ಇಂಟ್ರೆಸ್ಟ್ ಇಲ್ಲ ಅನ್ಸತು ನಮಗುನು ನಾವು ಮತ್ತೆ ಬಂದ್ವಿಟ್ಟ್ ವಿ
ಹ್ಮ್ ಹಂಗೆ ಹಂಗೆ
ನೀ ಇವತ್ತು ಇಂಟ್ರೆಸ್ಟ್ ಇದ್ದೇ ಇಲ್ಲ ಅದಕ್ಕೆ
ಮತ್ತೆ ಯಾವಾಗ ಎಕ್ಸಾಮ್ಸ್
ಎಕ್ಸಾಮ್ಸ್ ನಡೀತಿದೆ ನಿನ್ನೆ ಒಂದಾಯ್ತು
ಹ್ಮ್
ಮತ್ತೆ ಇನ್ನು ನಾಳೆನೋ ನಾಳಿದ್ದು ಒಂದಿದೆ
ಹ್ಮ್ ನಮ್ದು ನಾಳೆ ಇದೆ ಹ್ಮ್ ನಾಳೆ ಮಧ್ಯಾಹ್ನ ಇದೆ ಹೋಗ್ಬೇಕು
ಎಷ್ಟು ಗಂಟೆಗೆ
ಮಧ್ಯಾಹ್ನ ಎರಡರಿಂದ
ಹಾ
ಹ್ಮ್
ಮತ್ತೆ ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಓದಿದ್ ನೀವು ಚ ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಓದಿದ್ದು ಹಾ
ಪಲೆ ಮೈಸೂರ್
ಮೈಸೂರಲ್ಲಿ ಎಲ್ಲಿ
ಬಿಡದಿ
ಅಲ್ಲ ಓದಿಲ್ಲ ಮತ್ತೆ ಅಲ್ಲಿ ಎಷ್ಟ
ಓದ್ವಿ ಒಂದ್ ಎರಡನೇ ಕ್ಲಾಸ್ಂಡ ಅಷ್ಟೇ ಆಮೇಲೆ ಅಪ್ಪವರ್ ಕರ್ಕೊಂಡು ಬಂದು ಇಲ್ಲಿ ಆಕ್ಬಿಟ್ರು
ಇಲ್ಲೇ ಅಂದ್ರೆ ಎಲ್ಲಿ
ಮಾಲೂರ್
ಹಾ
ಹ್ಮ್
ಆಮೇಲೆ ಅಲ್ಲಿ ಎಷ್ಟ ವರ್ಷ
ಇಲ್ಲಿ ಬಿಟ್ಟವಿ ಇಲ್ಲಿ ಬಂದ್ವಿ ಇಲ್ಲಿ ಓದ್ತಾ ಇದ್ದೀವಿ
ನೀಟಾಗಿ ಹೇಳಿ ಎಲ್ಲೋ
ಹ
ನೀಟಾಗಿ ಹೇಳಿ ಎಲ್ಲೋ
ಇಲ್ಲೇ ಮಾಲೂರು ಹೊಸಕೋಟೆ ಹೋಗ್ತಾ ಇದೀನಿ ಇವಾಗ
ಇವಾಗ
ಮ್ಮ್ ಟೆಂಟ್ ಎಲ್ಲ ಇಲ್ಲೇ ಮಲೂರು
ಹ
ಕೇಳಿ ಸ್ಕೂಲ್ ಗೊತ್ತಾ ಅದೇಬ್ರಾ ಹ್ಮ್ ಇದ್ದ ತಿರ್ಕೋ ಇದ್ದ ತಿರ್ಕೋಳ
ಮತ್ತೆ
ಇ ಇಲ್ಲ ಇಲ್ಲ
ಏನೆನ್ ಟ್ರಿಪ್ ಎಲ್ಲಾನಾ ಹೋಗಿತ್ತು ಈಲ್ಲಿ ನಡುವೆ
ಟ್ರಿಪ್ಪು ಆಗ್ಬೇಕು ಜುಲೈಲ್ಲಿ ಅಂದಕೊಂಡಿದ್ದೀವಿ
ಹಾ ಎಲ್ಲಿ
ನೋಡೋಣ ಏನಾಗುತ್ತಾ ಗೊತ್ತಿಲ್ಲ ಆಗ್ಬೇಕು
ಎಲ್ಲೋಗ್ಬೇಕು ಅನ್ಕೊಂಡಿದರ ಎಲ್ಲಿತರ
ಹೋಗ್ಬೇಕು ಅನ್ಕೊಂಡಿದೀವಿ ಇನ್ನ ಏನೋ ಪ್ಲಾನ್ ಇಲ್ಲ ಬಟ್ ಹೋಗ್ಬೇಕು
ಹೌದಾ ಹ್ಮ ಅಲ್ಲ ಯಾವ ಕಡೆ ಚೆನ್ನಾಗೈತೆ ಪ್ಲೇಸ್ ಹೋಗಕ್ಕೇ ನ
ಮಳೆನಾಡು ಹತ್ ಕಡೇ
ಹಾ ಕೆ ಕೇರಳ ಸೈಡ್ ಚೆನ್ನಾಗಿದೆ ನೋಡಿ
ಕೇರಳಾನಾ
ಹ ಕೇರಳ ಸೈಡು ಮತ್ತೆ
ನೋಡ್ಬೇಕಿರಿ ಬ್ರೋ ಇನ್ನ ಏನು ಪ್ಲಾನ್ ಇಲ್ಲ ಏನು ಇಲ್ಲ
ಹಾ ಹಾ ಹೇಳಿ ನೋಡಿ ಯಾರನಾದ್ರು
ಹ್ಮ್ ಕೇಳ್ತೀನಿ ಅವ್ರೇನ ಹೂ ಅಂದ್ರೆ ಹೋಗೋದೆ
ಹಾ ಸರಿ ಕೇಳಿ ಬ್ರೋ ಮತ್ತೆ ಏನ್ ಸಮಾಚಾರ
ಹೇಳಿ ಬ್ರೋ
ಎಷ್ಟದ್ಗ ಹೋದ್ರಿ ಕಾಲೇಜ್ ಮುಗಿಸಿಕೊಂಡು.
ಕಾಲೇಜು.
ಹಾ.
ಕಾಲೇಜು ಬೆಳಗ್ಗೆ ಹೋದ್ವಿ.
ಯಾವ ಊರು ನಿಮ್ದು.
ಹ್ಮ್
ಯಾವ ಊರು ನಿಮ್ದು.
ಹ್ಮ ಅಲ್ಲೆ ಮಾಲೂರು. ಯಾಕೋ ಬ್ರೋ ಏನೋ ನಿಮ್ದು ಆಕ್ಷನ್ಗಳು ಏನಾಯ್ತು. ಏನಾಯ್ತ
ಹ್ಮ್
ಏನ್ ಬ್ರೊ. ಎಲ್ಲಿ ಹ್ಮ್. ಇನೇನು ಬ್ರೋ.
ಬ್ರೋ ಅನ್ಬೇಡಿ.
ಹು ಹೇಳಿ ಹೇಳಿ.
ಮತ್ತೆ ಇನ್ನೇನ್ ಸಮಾಚಾರ.
ಹೇಳ್ಬೇಕು
ಫಸ್ಟ್ ಇಯರಾ ನೀವು ಈಗ ಫಸ್ಟ್ ಇಯರ್. ಹೌದಾ ಫಸ್ಟ್ ಇಯರ್ ಅಲ್ಲಿ ಇಷ್ಟದೆ ಬ್ಯಾಕ್ ಬ್ಯಾಕ್ಲಾಕ್ಸ್ ಫಸ್ಟ್ ಇಯರ್ ಅಲ್ಲಿ.
ಫಸ್ಟ್ ಇಯರಲ್ಲಿ.
ಬ್ಯಾಕ್ಲಾಸ್ ಎಷ್ಟಿದೆ.
ಎರಡ್ ಇದೇ ಬ್ರೋ ಫಸ್ಟ್ ಸೆಮ್ಮು.
ಓ ಎರಡು ಅಷ್ಟೇನ.
ಹ್ಮ ಅಲಕ್ ಲಕ್ ಅಲ್ಲಿ ಆಗಿಬಿಟ್ಟೆ. ಇವಾಗ ಚೆನ್ನಾಗಿ ಬಂದೆ. ಹುಷಾರು ಹು ಹೇಳಿ ಬ್ರೋ.
ಮತ್ತೆ ಸೆಕೆಂಡ್ ಸೇಮ್ ಅಲ್ಲಿ ಎಷ್ಟೋಗುತ್ತೆ ಅನ್ಕೊಂಡಿದ್ದೀರಾ.
ಅಂದ್ರೆಡ್ ಪರ್ಸೆಂಟ್ ಆರುಕ್ ಆರು ಅನ್ಕೊಂಡಿನಿ.
ಹೋಗುತ್ತಾ.
ಏನಾಗುತ್ತೋ ಆಗ ಹೋಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಶೋರ್.
ಹಾ
ಗೊತ್ತಿಲ್ಲ ಇನೇನು ಆಗುತ್ತೆ.
ಹೌದ ಯಾಕ್ ಓದಿಲ್ವಾ. ಯಾಕ ಓದಿಲ್ವಾ.
ಏನಿಲ್ಲ ಬ್ರೋ.
ಹ್ಮ್ ಮತ್ತೆ.
ಮತ್ತೆ ಹೇಳಬೇಕು ಬ್ರೋ.
ಹ್ಮ ನಿಮ್ಮದೇ ಲೈಫ್ ಹೆಂಗಿರ್ಬೇಕು. ಮದ್ವೆ ಆಗ್ಬೇಕಾ ಬೇಡವಾ. ಲೈಫ್ ಮುಂದೆ ಹೆಂಗಿರ್ಬೇಕು ಮದ್ವೆ ಆಗೋದು.
ಇನ್ನ ಬೇಜ್ಜಾನ ಟೈಮ ಇದೆ ಬ್ರೋ ಯೋಚನೆ ಮಾಡನ ಬಿಡಿ ಅದ್ರ ಬಗ್ಗೆ ತಲೆ ಓದೋದ ಬಿಟ್ಟಿ ದುಡಿಯಕ್ಕ ಹೋಗ್ಬೇಕ.
ಹೌದಾ ಮದ್ವೆ ಆಗ್ಬೇಕಂದ್ರೆ ಓದೋದ ಬಿಡ್ಬೇಕಾ.
ಹ್ಮ ಲೈಫ ಸೆಟಲ್ ಆಗಿದ್ರೆ ಅದನೇ ಇನ್ನು ಹೆನ್ನು ಹುಡುಗಿ ಕಡೆಯವ್ರ ಕೊಡೋದು. ಹ ಅಲ್ಲಿ ಓದೋದ ಕೇಳಲ್ಲ ಬ್ರೋ ಎಷ್ಟ ಓದಿದೀರ ಅಂತ ಕೇಳಲ್ಲ ಎಷ್ಟ ಸಂಪಾದನೆ ಮಾಡ್ದ ಅಂತೇ ಕೇಳ್ತಾರೆ.
ಹ ಎಸ್ ಎಸ್ ಹೌದೌದು ಕರೆಕ್ಟ್.
ಅದಕ್ಕೆ ಇವಾಗ ಏನು ಪ್ಲಾನ್ ಬಿಸ್ನೆಸ್ಸಾ. ಹಾ ಮಾಡ
ಇ ಮುಸ್ಕೊಂಡು ಹಂಗೆ ಬಿಸ್ನೆಸ್ ಕೈ ಹಾಕನ ಅಂತ
ಹಾ ನಾವು ನಮ್ಮನ್ನು ಕರೀರೀ ಪರವಾಗಿಲ್ಲ.
ಬನ್ನಿ ಬ್ರೋ ಪಾರ್ಟ್ನಸಿಪ್ ಮಾಡೋಣ.
ಹೌದಾ ಸರಿ ಹಂಗ ನಾವು ಡಿಗ್ರಿ ನೋಡ ಮುಗಿಸಕೊಂಡು ನೋಡ ನಾ ಏನಾದ್ರು ಕೆಲ್ಸನ ಸಿಕ್ತಿದ್ರೆ ಅರೇ ಏನ ಇದಾದ್ರೆ ಒಂದ ಸ್ಟಾರ್ಟಿಂಗ್ ಅಲ್ಲಿ ಒಂದ ಇಪ್ಪತ್ತೈದ ಹಂಗ್ ಕೊಡಂಗಿದ್ರೆ ಹೋಗ್ತಿರಿ ಇಲ್ಲಾಂದ್ರೆ
ಇಪ್ಪತೈದಕೇಲ್ಲಾ ಕಾಲ ನಡೀತಾ ಇಲ್ಲ ಬ್ರೋ ಲಕ್ಷ ಲಕ್ಷ ಇರ್ಬೇಕು ಅವಾಗೆ
ಸ್ಟಾರ್ಟಿಂಗ್ ಅಲ್ಲಿ
ಸ್ಟಾರ್ಟಿಂಗ್ ಅಲ್ಲೇ ಲಕ್ಷ ಇರ್ಬೇಕು ಅವಾಗ ಒಂದು ರೇಂಜ್ ಅನ್ಕೊಳ್ಳಿ. ಇಪ್ಪತ್ತೈದ ಎಲ್ಲಾ ಚೀಪು.
ಇವಾಗ ಇವಾಗ ಇಪ್ಪತ್ತೈದ ಕೊಡ್ಲಿ ಸದ್ಯಕ್ಕೆ ಒಂದ ಎರಡು ವರ್ಷ ಹೋದ್ಮೇಲೆ ಆಮೇಲೆ ರೈಸ್ ಮಾಡಿದ್ರೆ ಸರಿ ಓಗುತ್ತೆ. ಹಲೋ ಹಲೋ ಏನ್ ಮಾಡ ಅಲೋ ಕೇಳಸ್ ಕೇಳಿಸ್ತಾ ಇಲ್ವಾ.
ಕೆೇಳಸತಿದೆ ಹೇಳಲೇ
ಹ ಫಸ್ಟ್ ಇಪ್ಪತ್ತೈದ ಕ ಕೊಟ್ರೆ ಆಮೇಲೆ ರೈ ಜ ಗುತ್ತೆ ಹ ಹಂಗಾದ್ರ ಆಗ್ಬೇಕು ಇಲ್ಲಾಂದ್ರೆ ಅದ ಆಗ್ಲಿ ಅಂದ್ರೆ
ಹ್ಮ.
ಹ್ಮ. ಮತ್ತೆ ಏನ್ ಸಮಾಚಾರ.
ಹೇಳ್ಬೇಕ ಬ
ಹ್ಮ ಅಮ್ಮ ಊರ್ಗ ಹೋಗಿದ್ದಾರೆ ಅಪ್ಪ ಮನೇಲ್ಲ ಇದಾರೆ.
ಹ್ಮ.
ನಿಮ್ಮ ಅಪ್ಪ ನೀಮ್ ಅಮ್ಮ ಏನ್ ಮಾಡ್ತಾ ಇದ್ದಾರೆ. ಹಾ ತಮ್ಮ
ತಮ್ಮಾ ಎಲ್ಲೋ ಹೋಗಿದಾನ್ ಫ್ರೆಂಡ್ ಜೊತೆ.
ಹೌದಾ.
ಹ್ಮ್ ಹಂಗಾ
ಕಾಲೇಜ್ ಇಲ್ವಾ
ಕಾಲೇಜು ಸೆಕೆಂಡ್ ಸೆಮ್ ಸೆಕೆಂಡ್ ಇಯರ್ ಮುಗೀತಲ್ಲಾ
ಹಾ.
ಲೀವ್ ಕೊಟ್ಟವ್ರೆ ಇವಾಗ ಜೊಯ್ನ್ ಆಗ್ಬೇಕು ಡಿಗ್ರಿಗೆ
ಹಾ ಎಲ್ಲಿ ಜೊಯ್ನ ಆಗ್ತಿರಿ
ಏನೋ ಗೊತ್ತಿಲ್ಲಾ ಬ್ರೋ ಗೊತ್ತಿಲ್ಲಾ ಅನ್ಕೊಂಡೇನಿ ಬೆಂಗಳೂರ್ ಆಗಣ ಅಂತ ನೋಡಣ ಏನಾಗತ್ತೊ ಹ್ಮ್.
ಮತ್ತೆ
ಮತ್ತೆ ಹೇಳ್ಬೇಕ್ ಬ್ರೋ
ಯೊಯ್ ಇನ್ನೆನ್ ಸಮಾಚಾರ
ಸಮಾಚಾರ ಹೇಳ್ಬೇಕ್ ಬ್ರೋ ನಮ್ದೇನಿಲ್ಲಾ
ಮತ್ತೇ ಅಷ್ಟೇ ಎಲ್ಲಾ ಅಷ್ಟೇ ವಿಧಿ
ಅಷ್ಟೆ ಅಷ್ಟೆ ಅಷ್ಟೆ ನಮ್ದೇನಿಲ್ಲ ಎಲ್ಲ ಮ್ಯಾಲಿರೊಂದೇ. ಅವನ್ ಹೆಂಗ್ ಆಡಸ್ತಾನಾ ಹಂಗ್ ಆಡ್ಬೇಕಷ್ಟೆ.
ಹ್ಮ್ ಏನ್ ಮಾಡಕ್ ಆಗಲ್ಲಾ ಮತ್ತೆನಿಲ್ಲಾ ಹೇಳ್ಬೇಕು ನೀವೇ
ನಮ್ದೇ ನಿಲ್ಲಾ ಬ್ರೊ ಹೇಳ್ಬೇಕು.
ಸರಿ ಈಗ ಮಾಡ್ತೀನಿಗ. ಮಾಡ್ತೀನಿ
ಹ್ಮ್ ಸರಿ